ಹ್ಮ್ ಆರಾಮ
ಹ್ಮ ಆರಾಮದೀನಿ ಏನು
ಹಾ ಆರಾಮ್ ನೋಿ ಏನರ್ಷಿ
ಏನಿಲ್ಲಾ ಊಟ ಆಯತ್
ಹ್ಮ್ ಹೊಟ ಆಯ್ತ್
ಏನ್ನ್ರಿ ರಿ
ಚಪಾತಿ ಪಲ್ಲ ಅನ್ನ ಸಾಂಬಾರ್
ಹಾ ಹೇಳ್ತಿ
ಹ್ಮ್ ಹ್ಮ ಹೊಲ್ದಾಗದ ಏನ ಆಗ್ತವ್ರ
ಒದಾಗ ನಿಮ್ ಕಡೆ ಕಬ್ಬ ಆಗ್ತವ್ರೀ ಕಬ್ಬ ತೂಗರೆ ಮತ್ತೆ ಮೆಕ್ಕೆ ಜೋಳ ಹಸುರಪ್ಪಾನ
ಹಾ ಹಾ ಹೌದು
ಹ ಈಗ ಎಲ್ಲಾ ಬೆಳಿತೀರಿ
ಮ ಮೆಗ್ಜೋಳ ಅಂದ್ರೆ ಇದು ಕಬ್ ಅಂದ್ರೆ ಹೆಂಗ ಬಿತ್ತಿರೋ ಅದನ್ನ
ಕಪ್ಪ ಅದೇನಲ್ರಿೀ ಬೇಜಿಕ ಬೇರೆ ಕಪ್ ತರದ್ರಿ
ಹಂದ
ಅವದಲ್ಲೆಲ್ಲ ಟ್ಯಾಕ್ಟರ್ ಗಗಳ ಹೊಡಿ ಹಬೇಕಗಳ ಹೊಡಿ ಹಬೇಕ್ರೆ
ಹಂದು
ಆಲೆ ರೊಡ್ರ ಒಡದು ಹೊಲ ಮೆತ್ತ ಮಾಡಕ್ ಅದ ಮಾಡ್ಕ್ರೀ
ಹಾ ಹಾ ಹೌದನ್ರಿ
ಹ ಪೂರಾ ಒಂದ ಒಂದ ಮಣಕೈ ಮಟ ಒಳಗ ಹೋಗ್ರಿ
ಹಾ ಹಾ ಹೌದಂದು
ಹ್ ಮೊಕಾಯಬಿಟ ಸಾಲ ಬಿುಟ್ಟಿಗೆರ ನೀರ್ ಬಿಡೋದ್ರೆ ನೀರ್ ನೀರ್ ಬಿಟ್ಟಕ ತಳ್ದ ಬಿಡ ನೋಡ್ರ
ಏನ್ ಕಬ್ಬ ಕಬ್ಬ ತೊಳಿಬೇಕುಂದ್ರ ಏನ್ ಅ ಬಿತ್ತಾಕನ್ ಟ್ಯಾಕ್ಟರ್ ಬರ್ತಾವ್ರೀ
ಟಕ್ಟರ್ ಬಂದವ್ರಿ ನಮ್ ಕಡೆಗನ ಎಲ್ರಿ ಅವವು ಹ ನಾವಂಗ ಮನ್ಷ್ಯರ್ಲ್ಲನ ಹಸ್ತ್ರ
ಹಾ ಹಾ ಹೆಂಗ ಮನುಷ್ಯಲ್ಲಿ ಹೆಂಗ್ರೀ ಸಣ್ಣ ಸಣ್ಣ ಬೀಜಿ ಇರ್ತಾರ ಅವತ್ತು ಒಂದ ತಿರುಗ್ತಿರಿ
ಅ ಬೀಜಲ್ರೀ ಅವು ಕಬ್ಬ ಈಗ ಕಬ್ಬ ಕಡ್ಕೊ ಬಂದಿರ್ತವಲ್ರರಿ ಗಣಿಕ ಹಾ ಹ ಗಣ ಕೆೇಕ ಕಾಣನ ತಲ್ಲ ಅ ಅವ್ನ ಶೀತಾ ತೋಳೋ
ಓ ಹಂಗಗೆ ಏನ್ ಅಬ್ಬ ಇದ್ರ ಬಲಕ ಗಣಿಕಿ ಬಳಕ್ ಬಜ ಬೀಜಿಟ ಅಪರತ್ರೆ
ಮುಚ್ಚಬಡದ್ರಿ ಹಾ ಮ್ಯಾಲ ನೀರ್ ಬಿಟ್ರ ತಾನೇ ಚಿಗಿತತ್ರಿ ಅದು ಹ ಮತ್ತೆ ದೊಡ್ಡ ಅದಪ್ಪ ಅಂದ್ರ ಒಂದ ಒಂದ ಒಂದ್ ಕಣ್ಣಿಗೆ ಒಂದ್ ಎಂಟ ಹತ್ತ ಗಿಡ ನಡದವ್ರಿ ಹಾ ಒ ತಲೆ ಒಂದ್ ಎಂಟ ಹತ್ತು ಗಂಟೆ ಹಕರ
ಹಾ ಹಾ ಹಾ ಹಾ ಹಾಗ ಚ ಹೆ್ಯಾಂಗ ಇದು ಇದು ನೀರದ್ ಹೆ್ಯಾಂಗ ಹೆ್ಯಾಂಗ್ ಉನ್ಸಿದ್ರೆ ಮಳ ಮಾಗ ನಡೀತದೆ ಂಡ ದಂಗ
ತಂದ್ರ ನಡೀತದೆರಿ.
ಹನ್
ಈಗ ಈ ವರ್ಷ ಮಳೆ ಇಲ್ಲಲರಿ. ಹಂಗಾಗಲ್ಲ ಬೋರ ಬಾಯ ಅದಕ್ಕ ಟ್ರಿಪ್ ಮಾಡೋದ್ ಚಲೋ ನೋಡ್ರಿ.
ಹೌದ ಏನ್ ಡ್ರಿಪ್ ಮಾಡ್ರೆ ಚಲೋ ಆಗುತ್ತೆ.
ಹಾ ಡ್ರಿಪ್ ಮಾಡಿದ್ರ ಹೆಂಗ ನೀರ್ನು ಕಡಿಮಿ ಹೋಕ್ಕವ್ರಿ. ಹಾ ನೀರ್ ವೇಸ್ಟ್ ಆಗಲ ರೀ.
ಹಾ ಹೌದೌದ ರೀ.
ಬಡ್ಡಿಗೆ ಬಳತಾವ್ರಿ ನೀರ.
ಹ
ಹಿಂಗಾಗಿ ನೀರ್ ಕಡಿಮೆ ಇದ್ರನು ಕಬ್ಬಿಗೆ ಅಂದ್ರ ಡ್ರಿಪ್ ಮಾಡೋದ್ ಚಲೋ ರೀ
ಹಾ ಹಾ ಹೌದೇನ್ರೀ.
ಗೋರ್ಮೆಂಟಿಂದ ಬರ್ತವ್ರೀ ಸಬ್ಸಿಡಿದಾಗ.
ಸಬ್ಸಿಡಿ ಆಗ್ತಿರಿ ಅದ್ನ್ರು ರೀ.
ಹು ಅದು ಸಬ್ಸಿಡಿ ದಾಗ ಬರ್ತದ್ ರೀ ಇವೆಲ್ಲಾ ನಾವು ಅರ್ಜಿ ಕೊಟ್ಟ ಬರಬೇಕ್ ಮೊದಲು ಹೋಗಿ.
ಹಾ ಹೌದೇನ್ರಿ.
ಒಂದ ಎಂಟತ್ ಎಂಟತ್ ತಿಂಗಳದ ಬರ್ತವ್ರೀ ಒಂದ್ ವರ್ಷದಾಗೆ ಈ ವರ್ಷ ಆಕ್ಯಿದ್ರ ಮತ್ತೆ ಒಂದ್ ದಿವ್ಸ ಬರ್ತವ್ರೀ.
ಹಾ ಹಾ ಹಾ ಹೌದೇನ್ರೀ.
ಹ ಗೌರ್ಮೆಂಟ್ಲಿಂದ ಎಲ್ಲಾ ಅವ್ರೆ ತಂದು ಪೈಪ್ ಗೀಪ ಎಲ್ಲಾ ಅವರೇ ಇಟ್ಟ ಹೋಕರೀ. ತಂದೆಲ್ಲ ನಿಮ್ ಹೊಲ್ದಾಗ ಅವ್ರೇ ಹಾಕೊಟ್ ಹೊಕಾರಿ.
ಹದ್ರೆ ಬಾರಿ ಬಿಡ್ರಿ ಹೆಂಗಿತ್ತಂದ್ರೆ.
ಹಾ ಈಗ ಮತ್ತೆ ಡ್ರಿಪ್ ಇಲ್ಲಾರದಾರೆಲ್ಲ ನೀರ್ಗ ಉಣ್ಣತಾರೆ. ಹ ಹರಿನೀರ ಬಿಡ್ತಾರೆ ಹರಿನೀರ್ ವೇಸ್ಟ್. ಬಾಳ ಆಗತ್ತರ್ದ್ರಾಗ.
ಹೌದ ಅರನೇರ ಆದ್ರ ನೀರ್ ವೇಷ್ಟ ಹಾಕದಲ್ರಿ ಅ
ಹಾ ಬಾಳ್ ವೇಸ್ಟ ಆಗ್ಬಿಡ್ತ್ರಿ ಹಿಂಗಾಗಿ ಎಲ್ಲಾರ ಈಗ ಟ್ರಿಪ್ ಮಾಡ್ತಾರಿ ಇನ್ನೇನ್ ಸುಮ್ಮ ನೀರ್ ಒಯ್ತಿದ್ದಾರಪೆ ನೀರ್ ಬಿಡ್ತಾರೀ.
ಹಾ ಹಾ ಹಾ ಹೌದೇನ್ ರೀ.
ಹಾ ನೀವೇನು.
ಇದು ಅದು ಅಲ್ದೇ ಇದು ಇದು ಅದ ಹೆಂಗ ಹೊರ ಹೊಲ್ದ ಹೆಂಗರಕ್ತಿರಿ.
ಕಸ ಆಗೋದ್ರೆ ಏನ. ಈಗ ಎಣ್ಣೆ ಬಂದವ್ರೀ.
ಅದದ ಏಣ್ಣೀ ಅಂದ್ರೆ ಕಸದ್ ಎಣ್ಣೇ ಅಂತ ಬರ್ತದ ಅದು ಎನ್ರೀ.
ಹಾ ಕಸ್ದ ಎಣ್ಣೆ ಬರ್ತ್ರಿ ಈಗ ಔಷಧ್ ಬರ್ಂದವಾವ ಎಲ್ಲಾ ಅಂಗಡಿಗೊಳಗ್ರಿ. ಫಷ್ಟನೀಂದ್ರ ಆಚ್ಚಿ ಒಂದ್ ಇಪ್ಪತ್ನಾಕ್ ತಾಸ ಆದಾಗ ಅವು. ಎಣ್ಣೆ ವಡದೊಡಕರು ಒಂದ್
ಹಾ ಹಾ ಹಾ ಹೌದನ್ರಿ.
ಹ್ಚ ಇಪ್ಪತ್ನಾಲ್ಕ್ ತಾಸಾಗ ಒಣವೆಲ್ಲ ಹೊಡೆದ್ಬೀಟ್ರೆ ರೀ.
ಹಾ
ಅದು ಒಂದ ಅರ್ಧ ಅರ್ಧ ಅರ್ಧ ಕಸ ಕಡಿಮೆ ಆಗತ್ರಿ ಅದಕ್ಕೆ.
ಹಾ ಹಾ ಹೌದ ಹೌದು.
ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆರೀ ಮತ್ತೆ. ಇನ್ನೊನ್ ದೊಡ್ಡದಾಗಿಂದು ಬರ್ತದ್ರ ರೀ ಕಸ. ಎರಡ್ ಗಳೆ ತಗೊತದ್ರೀ ಎರಡ್ ಸರಿ ಒಮ್ಮೆ ಸಣ್ದಿದ್ದಾಗ ಒಮ್ಮ ದೊಡ್ಡಾಗಿಂದ ಎರಡ್ ಸ ಎರ್ಗಡ್ಡೆ ಹೊಡ್ದ ಬಿಟ್ರೆ ಮುಗಿತ್ರೀ.
ಹಾ ಹಾ ಗಣ ಏತ್ತಿನ ಗಾಡೀಲ್ ಹೊಡಿತಾರ್ರೀ ಏನ ಟ್ರಕ್ಟ್ರ ಹೋಕ್ಕರೀ.
ಹ ಟ್ಯಾಕ್ಟ್ರೀ ಇನ್ ನಾಕ್ ಪೋಟಿಂಗ ಸಾಲ ಬಿಟಿ ಟ್ಯಾಕ್ಟ್ರಿ.
ಹಾಂ ರೀ.
ಮೂರ್ ಪುಟ್ಟಿನ ಸಾಲ ಎಲ್ಲ ಬಿಟ್ರ ದೊಡ್ಡ ಟ್ರ್ಯಾಕ್ಟರ್ ಅಡ್ಡದ ಕಡಿಮ ಆಗತ್ತಲ್ರರಿ.
ಹಾ ಹಾ ಹಾ ಹಾ.
ಎತ್ತಗೊಳ್ಳೋ ಬಿಡ್ತಾರೆ ಮೂರ್ ಪೂಟ ಎರಡುವರೆ ಪೂಟ ಬಿಟ್ರ ಎ ತೊಳ್ಳೋ ಬಿಡ್ತ. ನಾಕ್ ಪುಟ್ಟಿಂದ ಅದ ಬಿಟ್ರ ಸಾನೂ ಟ್ಯಾಕ್ಟರ್ ಬರ್ತಾವಲ್ರರಿ.
ಹ್ಮ್ ಹ್ಮ್
ಅವ್ರೇ ಇಲ್ಲ ದೊಡ್ ಫ್ಯಾಕ್ಟ್ರ ಗೆಚ್ಚ ಹೊಡಿತಾರೆ. ಹೂ ಎರಡ್ ತರ ಅದ.
ಆ ಲೇಬರ್ ಅದು ಹೆಂಗ ಇದು ಏನ್ ಕೆ ಬಾ ಹಿಂಗ ಕೆಲ್ಸಾ ಬರ್ತ ಏನ್ರಿ ಹಿಂಗ. ಕ. ಹಿಂಗ ಎಣ್ಣಿ ಹೊಡಿದು ಬಾ ಬಕದೆ.
ಕಬ್ಬಿ ಗಟ್ಟ ಎಣ್ಣೆನ ಇಲ್ರಿ ಬರ ಗೊಬ್ಬ್ರ ಹಾಕಲ್ರಿ.
ಗೊಬ್ಬ್ರ ಯಾವ್ಯ ಟೈಮಿಗೆ ಆಗ್ಬೇಕೇರಿ.
ಟ್ಟಿಗೊಮ್ಮೆ ಯೂರಿಯಾ ಕೊಡ್ತಾರೆ ಸ್ಥಾನದದ್ದಾಗ.
ಹೂ ರಿ.
ಆಮೇಲೆ ಒಂದ ಕಾಂಕುಮಠ ಬರಾನ. ಮತ್ತೆಂದ ಡಿ ಎ ಪಿ ಕೆ ಎ ಪಿ ಎಲ್ಲ ಹ ದೊಡ್ಡ ಗೊಬ್ಬರ ಕೊಡ್ಬೇಕ್ರೀ ಆಮೇಲೆ ಗೆಳೆ ಹೊಡಿ ಮಾಡಿದಾಗ. ಓಹ ಇದು ಕಬ್ಬಿನ್ ಇ ಬರ್ತ್ ನೋಡ್ರಿ ಕಬ್ಬನ್ ಫ್ಯಾಕ್ಟ್ರಿ ವೇಸ್ ಮಳ್ಳೆ ಅಂತ ಬರ್ತ ನೋಡ ಕಬ್ಬನ್ ಫ್ಯಾಕ್ಟರಿ ಅಷ್ಟ ಹ ಹಾ ಅದಾಗ್ತಾರೆ
ಹ.
ಅದು ಆಕ್ಯ್ರ ಗಳೆ ಹೊಡದ ಬೋದ ಇರ್ುಡೋಕ
ಹಾ ಹಾ ಹೌದನ್ರಿ ಅದ್ ಹೆಂಗ ಇದು ಫ್ಯಾಕ್ಟರಿ ತೊಂಬ್ರಿತ್ರಿ ಎಂಗ್ರಿ.
ಅದು ಹೆಂಗ ತನ್ಮಾಗ ಇರ್ತದ್ರೀ ಅದು.
ಅದ್ ಐದ್ರು ಕೊಡ್ತಾರ ಏನ್ರಿ.
ಹ್ಮ ಅದು. ಒಂದೊಂದೆಲ್ಲ ರೊಕ್ಕು ಕೊಡ್ತಾರೆ ಒಂದೊಂದಂತೆಲ್ಲ ಹಂಗೋಯ್ತಾರೆ ಈ ಎರಡ್ತಾರ ಆದ್ರೆ ಅದು.
ಹಾ.
ಅದೇನು ವೇಸ್ಟ್ ಇರ್ತದರಿ ಅವ್ರ ಏನು ಮಾಡಕ್ ಬರಲ್ದರಿ ಅದನು. ಅದರಿಂದ ಎರ ಏಳು ಗೊಬ್ಬರು ಚಲೋ ಗೊಬ್ಬರು ಚಲೋ ತಯಾರ ಹಾಕದ್ರ ಅದೆ.
ಹಾ ಹಾ ಹಾ ಹೌದು ಹೆನ್ರಿ.
ತಂದ ಹಾಕ್ತಾರೆ ಹಂಗ ಇವು ಸರ್ಕಾರಿ ಗೊಬ್ಬರನ ಹಾಕ್ತಾರಿ ಡಿ ಎ. ಡಿ ಎ ಪಿ ಇಪ್ಪತ್ತ ಇಪ್ಪತ್ತ ಹದಿನೇಳೇಳು ಹದಿನೇಳು. ಇಂತವೆಲ್ಲ ಹಾಕ್ತಾರೆ.
ಹ್ಮ್ ಹ್ಮ್.
ಕಡಿಮೆ ರೀ.
ಹಾನ್.
ನೀಏನ್ ಬೆಳಗಾಗಿರ್ತಾವ ನೋಡ್ರಿ ಅಲ್ಲಲ್ಲೆಲ್ಲಿ.
ಹಾ ಹಾ ಹಾ.
ತಲೆೆಲ್ಲ ತಾನಕ ಹೊರಕ್ದ್ರಿ. ನೀನ್ ಮಳಿ ಮಳಿ ಗಾಳಿ ಒತ್ತ ಬಿಡ್ತ ಅಂದ್ರ ಜಾಸ್ತಿತ್. ಮುರ್ಕೊಂಡಂಬ್ ಬಿಡ್ತಿರ. ಹ ರಾತ್ರಿ.
ಹಾ ಮತ್ತ ರಿ.
ತಂಗಸದ ನೀರ್ ಬಿಡದ ವರ್ಷ ವರ್ಸತನ ನೀರ್ ಬಿಡಕ್ರಿ.
ಹ ಹಂಗಿತ್ತ ನೀ ನೀರ್ ಅಂದ್ರರು ಕಂಟಿನ್ಯೂ ಬಿಡ್ಬೇಕು.
ಹಾ ಕಂಟ ನೋರಿ ಇವತ್ ಬುಟ್ಟಿ ಹಸಿರ ಹಸಿಯಾರತ್ ಅದ್ರಲ್ಲಿ.
ಹಾ ಹಾ
ಕೆಂಪ್ನ ಕೆಂಪ್ ಕೆಂಪನಲ್ಲ ಆದ್ರೆ. ಏನ ಎರಿನೆಲ್ಲ ಗರಿನೆಲ್ಲ ಇತ್ತಂದ್ರರಿ ಒಂದ ಹತ್ತು ದಿನ ಎಂಟ ದಿನ ತಾನ ಜಗತ್ತದೆ.
ಹಾ ಹಾ ಹಂಗೆತ್ತ ದೇವರ ಆರಾಮ್ರೀ ಇದು ಏನ್ ರೀ ಹೊಲಕ್ಕೋ ಇದ ನೀರ್ ಒಂದೇ ಬಿಡ ಇದಲ್ಲರಿ ಕಂಟಿನ್ಯೂ ಕೆಲಸ ನಮ್ದ
ಹೂ ಫಸ್ಟ್ ಈ ಹಚ್ಚೋದ್ ಒಂದರಿ ಹಚ್ಚದು ಗಳೆಯ ಗೊಬ್ಬರ
ಹೌದ
ಸರಿ
ಹಾ
ಅದಮ್ ಬಿಟ್ರೆ ಒಮ್ಮೆ ಲಾಸ್ಟಿಗೆ ಕಡಿಯಾಕ ಅಂತ ಅವರೇ ಬರ್ತಾರಿ. ಕಡಿದ ಅವ್ರಿ ಇರ್ತದ್ರರಿ ಮತ್ತೆ ಈ ಮಿಷನ್ನ್ ಬಂದವಲ್ರಿ ಕೊಯಾಕ್ ರೀ ಹಲೋ? ಹಲೋ?
ಹಾರೀ ಹಲೋರಿ
ಈಗ ಏನ್ ಮಿಶಾನ್ ಬಂದವ್ರಿ ಈಗ.
ಹಾ ಹೌದ ಏನ್ ರೀ
ಹೂ ಈಗೆಲ್ಲ ಮಿಶನ್ ಹಚ್ಚಿ ಬಿಡ್ತಾರರಿ ತಾಸಿನ್ ಲೆಕ್ಕಕಿಂತ
ಹ ಹಾ ಅವ ಮಿಷನ್ ಹಚ್ಚಿದರ ಆವ ಚಾರ್ಜು ಏನ್ ಇದು ಶುಗರ್ ಕಡಿಮೆ ಇರುತಂತಂತಾರೆ.
ಏನ್ ಹಂತಾದ ಏನಿಲ್ ಕರೆನ ಸುಮ್ ಒಂದ್ ಸ್ವಲ್ಪ ಗಾಳಿಗೆ ಒಣಗ್ತದ್ರೀ ಮಳ ಮಳ ಕಟ್ ಮಾಡ್ತದಲ್ರಿ ಅದು
ಹಾ ವೇಟ ಕುಂದರಲ್ಲ ಅಂದ ಅಂತಾರ ಅಲ್ಲ
ಹ ಗಾಳಿ ಒಣಗಿ ಒಂದ್ ಸ್ವಲ್ಪ ಕಬ್ ವೇಟ್ ಕಡಿಮೆ ಬರ್ತದ್ರೀ ಏನ್ ಬಾಳ್ ಬರಲ್ರರಿ ಒಂದ್ ಗಾಡಿ ಒಂದ ಒಂದ ಅರ್ಧ ಟನ್ ಹಿಂಗ ಬರ್ತದ್ರಿ.
ಹ ಹಾ ಹೌದ ಏನ್ ರೀ
ಹ ಇಲ್ಲಿಂದ ತುಂಬಕೆಂದ ಹೋಗೋದು ದೂರ ತೊಗೊಂದ ದಾರಿ ಬಾಳ ಕಡಿಮೆ ಅಕತದ್ರಿ ಮತ್ತೆ ಪೂರ ಒಣಿಗ ಬಿಡತ ತ್ತರವ
ಹಾ ಹೌದ ಹೌದ ಏನರ ಇದು ಫ್ಯಾಕ್ಟರಿ ಮುಂದ ಏನ್ ರೇಷ ಅಂತು
ಹೂ ಅಲ್ಲಿ ಒಂದೊಂದ್ ರಾತ್ರಿ ಬೆಳತಾನ ಅಹಗಲಿ ನಿಂದಿರ್ಬೇಕಲ್ ಗಾಡಿಗಳು
ಹಾ ಹದಿನೈದ.
ಹಿಂಗಾಗಿ ಮತ್ತೆ ಅದ ಹಟ್ಟನಾ ತೂಕ ಕಡಿಮೆ ಇಳದ್ ಬಿಡುತ್ತೆ ಬಿಸಿಲು ಒಂದ್ ಬಾಳ್ ಅರ್ತದಲ್ಲರಿ ಅವಾಗ
ಹಾ ಹಾ ಹೌದ್ರಿ ಹೌದ್ರಿ
ಹೌದ ದೀಪಾವಳಿ ದೀಪಾವಳಿ ಬಿಸಿಲ ಹೊತರ್ತ್ರಿ ಚಟ್ ಆಮಶಾ ಆವಾಗ
ಹಾ ಬಿಸಲ್ ಅಂತೂರ ಕಂಡಇಟರ್ತ್ದ ಬಿಡರಿ
ಹಾಂಗ್ ಆಗಿ ತೂಕ ಕಡಿಮೆ ಆಗ ಬಿಡತರಿ
ಹಾಂಡ
ಅದಕ್ಕಾಗಿ ಜಾಸ್ತಿ ಈಗಾದ್ರೂ ನಮ್ಮ ಕಡಿಗ ಎಲ್ಲ ಮನುಷ್ಯಗೆ ಕಡಿಯೋದರಿ
ಹು
ಸುಮ್ನ ಯಾವ ಹೊಲ ಬಾಳ ಇದ್ದಾವ? ಹಂಗ ಎರನೇ ಪೀಕ್ ಮೂರ್ನೇ ಪೀಕ್ ಬಿಟ್ರ ತರೋಡ್ರಿ
ಹಾ ಹಾ ಹಾನ್ರೀ
ಹಾ ಅವರ ಮಿಷನ್ ಲೇ ಹಸ್ತಾರರಿ ಯಾಕಂದ್ರ ಅಲ್ಲಿ ಒಳಗ ಕಡಿದ್ ಆಗುವುದಿಲ್ಲ ಅಂತಾರೆ ಅವರು ಚರ ಒಳಗ ಎಲ್ಲಾ ಬಿದಬಿಟ್ಟಿರತದ
ಹಾ ಹೌದ ಏನ್ ರೀ
ಹ ನಮಗ ಕಿಡಿದು ದೌಡ ಸಾಗುದಿಲ್ಲ ಅಂತ ಹೇಳ್ ಕ್ಯಾರ್ ಮಿಷನ್ ಹಸ್ತರಾ ರಿ
ಹಾ ಹಾ ಹೌದ ರೀ ಹಂಗ್ ಕಡಿದ ಆಲಿಕ ಅಂದರ್ ಅವರ್ದು ಲೇಬರ್ ಗಳ
ಹ ಅವರು ಮತ್ತೆ ಅವರು ದುಡಿಕ ಬೇಕಲ್ರರಿ.
ಹಾನ್ ರೀ
ಈಗ ಇದು ಬಾಳ ದಿನ ಕಡಿದ ಬಾಳ ದಿನ ಆಯತ ಅಂದ್ರೆ ಮತ್ತೆ ಅವ್ರಿಗೆ ಕೆಲಸ ಆಗುದಿಲ್ಲ ರೀ
ಹಾ ಹೌದ ಹೌದ
ಹ್ಮ್ ಅವ್ರು ಮತ್ತೆ ಒಂದ ಆರು ತಿಂಗಳಗ ಒಂದು ನಾಕಕ್ ತಿಂಗಳಾಗ ಎಲ್ಲ ದುಡಿಬೇಕಿ ಇತ್ತೆ ಹೊರ್ಸದ್ದೆಲ್ಲ ಅಲ್ಲ ದುಡ್ದ ಹೋಗಿ ಬಿಡ್ತಾರೆ ಅವ್ರು
ಹಾ ಹಾ ಹೌದೇನ್ರಿ
ಹಿಂಗ ಯಾವ್ ದೊಡ್ ಕಬ್ಬ ದಪ್ಪನ ಕಬ್ಬ ವಜ್ಜ ಕಬ್ ಇರ್ತದ್ ನೋಡ್.
ಹ ಹಾ ಅನ್ರೀ
ಹ ಅಂತ ಹೊಲಬಳ ಹಡಿದು ಅಂತ ಕಡಿದು
ಸ್ವಲ್ಪೇ ಹಚ್ಚಿತೀನಿ ತೋರಿ ಆಮೇಲೆ.
ಹ ಸರಿ ತಾ